ಹಲೋ
ಹೇಳ್ಬೇ
ಕೇಳ್ಸಿದೆ ಅಲ್ಲಾ
ಹಾ ಕೇೇಳತೈತೆ
ಹಾ ಏನ್ ಮಾಡಕತ್ತರಿ
ಏನಿಲ್ಲ ನೋಡ್ ಸುಮ್ಮ ಕುಂತಿವಿ ಏನ್ ನೋಡ್ಸಕ್ತಾರ
ಯಾರ ಯಾರ ನೋಡಕ್ ಯಾರ ನೋಡಕತ್ರಿ ಏನ್ ಹ ಅಕಿಗ್ ಏನ್ ಆಗ್ಯಾದೆನಾ
ಹ್ಮ್ ತಲೆಗ ಏನಾಗ್ಯ ಕೊತ್ಕತ
ಎಲ್ಲಿ ಹೋಕ ಬಂದಾನ ಏನಕ್ಕೆಬಸ್ಸಮ್ಮ
ಶಾಲೆನ
ಅಲ್ಲೇನ್ ಹಾಸ್ಟೆಲ್ ಆಗಿದ್ಲೆನಕಿ ಅಪ್ ಅಂಡ್ ಡೌನ್ ಮಾಡ್ತಿದ್ಲಾ
ಹ ಹಾಸ್ಟೆಲ್ ಆಗಿದ್ಲು ಅನ್ಸುತ್ತಾ
ಹೌದಾ ಹಾಸ್ಟೆಲ್ದಾಗಿದ್ರೆ ಏನ್ ಆಗ್ತಾ ಬಿಡ ಹೌದಲ್ಲಾ
ಹ್ಮ್ ಹಾಸ್ಟೆಲ್ ಒಳಗ್ ಇದ್ಲಾನ ಇಷ್ಟ್ ದಿನ ಇದ್ದಾಳ ಎರಡು ವರ್ಷ ಆಗಿ ನೋಡ
ಹೌದಾ
ಅಲ್ಲಿ ಯದಾಳತದೆ ಅಲ್ಲ
ಹುಡುಗರು ಅಳ್ತಾವ ಸಣ್ಣ ಸಣ್ಣ ಹುಡುಗುರು ಬಿಟ್ಟತೋವ್ ಈ ಕಡೆ ಅವ್ ಅಳವೆ ಅಳಕಾತ್ತವ
ನಮ್ ಗುಂಡೆನ್ನ ಬಂದಾರೆನ್ ಆ ಕಡೆ
ನಿಮ್ ಗುಂಡೆ ಬಂದಿಿಲ್ಲೋ ನಿಮ್ ಗುಂಡೇನ ಬಿಟ್ಟ ಹೋಗ್ಬೇಕ್ ಇಲ್ ಎಲ್ಲಾರೂ ಬರ್ತಾರ ನಿಮ್ ಗುಂಡೆ ಬಂದಿಲ್ಲ
ಹ ಶಾಲಿ ನಚ್ಚಿಲ್ಲ ಅಲ್ಲೇ ಬಿಟ್ಟ ಹೋಗಬೇಕು
ಹ್ಮ್ ಬಿಟ್ಟು ಹೋಗ್ಬೇಕಲ್ಲ ಇಲ್ಲೇ ಆರಾಮ್ ಸೀರಿ ಒಂದ್ ಎರಡ್ರ ತಾನ ಇರ್ತಾರೆ
ಹ್ಮ್ ಅ ದೊಡ್ಡ ಹುಡ್ಗ್ರುಹೊತಾವ ಇ ಬಿಟ್ಟು ಇಡ
ಹ್ಮ್ ಏನ್ ಸಮಾಚಾರ ಊಟ ಆಯ್ತಾ
ಹಾ ಊಟ ಆಗೇತಿ ನಿಮ್ದು
ನಮ್ದು ಊಟ ಆಗ್ಯದೆ ಏನ್ ಊಟ
ಊಟ ಹುಳ್ಳಿಕಾಳ್ ಪಲ್ಯ ಅನ್ನ ಸಾಂಬಾರು
ಹೌದಾ ರೊಟ್ಟಿ ಮಾಡಿದೀರ
ಹ್ಮ್
ಹ್ಮ ಹ್ಮ್
ಮತ್ತೆ
ಮತ್ತೆ ನೀವ್ ಹೇಳ್ಬೇಕು ಏನಂತ.
ಹ್ಮ್ ನಮ್ ಕಡೆ ಏನಿಲ್ವಾ ಏನ್ ಹೇಳೋದು ಇಲ್ಲ.
ಏನಿಲ್ಲ.
ಹ್ಮ್
ಹ್ಮ್ ಹ್ಮ್ ಎಷ್ಟು ಮಂತ್ ಇವಾಗನಿಮ್ಗೆ.
ಏ ಈಗ ಆರಾಗ.
ಆರಾ ಇವಾಗ ಆರ. ಹೌದ ಎಷ್ಟನೇ ತಾರೀಕು. ನಮಗ ಇವಾಗ ಎಷ್ಟು ಇವತ್ ತಾರೀಕು ಇಪ್ಪತ್ ತಾರೀಕ ಏಳು ಹೋಗ್ತಾವ.
ಹ್ಮ್ ಹ್ಮ್
ಇಪ್ಪತ್ತಾರಕ್ ಇವತ್ತೇನ್ ಇಪ್ಪತ್ತ್ ಮೂರ.
ಹ್ಮ್ ಹ್ಮ್ ನಿಮ್ಗ ಎಷ್ಟು ಆರ್ ಆರನೇ ತಿಂಗಳಾಗ ಎಷ್ಟು ದಿನ ಆಯ್ತು
ಮೊನ್ನೆ ಹದಿನೆಂಟು ಇವಾಗ ಐದ್.
ಹ್ಮ್ ಹ್ಮ್ ಹೌದಾ ಏನ. ಹಾಸ್ಪಿಟಲ್ ಅ ಎಲ್ಲ ತೋರಿಸ್ತ ಇದಿರಾಲ್ಲ ಚೆನ್ನಾಗಿ.
ಹ್ಮ್ ತೋರ್ಸಿವಿ ಎಲ್ಲ.
ಹೌದಾ ಎಲ್ಲೆ ಏನ್ ತೋರ್ರಿಸಿದ್ರ ಅಲ್ಲಿ ಬೆಂಗಳೂರಲ್ಲಿ ಇದ್ರ ಬೆಂಗಳೂರು. ಬೆಂಗಳುರಲ್ಲಿ ಇದ್ವಿ ಅಂತ ಹೇಳಿದ್ರಲ್ಲಾ.
ಹ್ಮ್
ಅಲ್ಲಿ ತೋರ್ಸಿದ್ರಾ.
ಹ್ಮ್ ಅಲ್ಲೇ ತೋರ್ಸಿ.
ಹ್ಮ್ ಹ್ಮ್ ಎಲ್ಲಾ ಹಾಸ್ಪಿಟ್ಲ್ದ ಎಲ್ಲಾ ಚೆನ್ನಾಗಿತ್ತ. ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತಿದ್ರೇನು. ಹೆಂಗಮ್ಮ ಹೆಗೆ ಅಲ್ಲಿ ಸ್ಕ್ಯಾನಿಂಗ್ ಅದು ಹೆಂಗೆ.
ಹ್ಮ ಚೊಲೋ ಮಾಡ್ತಾರ ಅಲ್ಲೇ ಸ್ಕ್ಯಾನಿಂಗ್ ಎಲ್ಲ.
ಹ್ಮ್
ಚಲೋ ಅದ ಸ್ಕ್ಯಾನಿಂಗ್ ಎಲ್ಲ ಚಂದ ಮಾಡ್ತಾರ ಅದು ರಿಪೋರ್ಟ್ನು ಚಂದ ಬರ್ತ ಪೂರ್ತಿ. ಎಲ್ಲ ಮೂಡಿ ಇರ್ತದೆ ಇಲ್ಲೇಏನ್ ಚಲೋ ಚಲೋ ಬರಲ್ಲ ತಾಳ್ಕೋಟಗ.
ಹೌದೌದು. ಅಲ್ಲೆಲ್ಲಾ ಇಮೇಜ್ ಕ್ಲಿಯರ್ ಇರ್ತದಲ್ವಾ ಬೇಬಿದು.
ಎಲ್ಲ ಎಲ್ಲಾ ಮೂತಿ ಮೂಗು ಬಾಯಿ ಕಣ್ಣು ಎಲ್ಲಾ ತೋರ್ರಿತದ್ದೇ ಅದ್ರಾಗ.
ಇಲ್ಲಿದ್ರೆ.
ಅವ್ ತೋರ್ಸಲ್ಲ ಆದ್ರ. ರಿಪೋರ್ಟ್ನ್ಯಾಗ ಹ ರಿಪೋರ್ಟ್ನ್ಯಾಗ ಪೂರ್ತಿ ಎಲ್ಲ ಮೂಡಿ ಬಂದಿರ್ತದ.
ಹೌದು ಅಲ್ಲ ನಮ ನಾವು ತೋರ್ರಿಸಿದವಲ್ಲ ಇಲ್ಲಿ ಏನು. ಚೆನ್ನಾಗಿ ಇಮೇಜ್ ಕ್ಲಿಯರ್ ಇರೋದಿಲ್ಲ ಇಲ್ಲಿ. ಸ್ಕ್ಯಾನಿಂಗ್ ಅಲ್ಲಿ ಹ್ಮ್
ಕ್ಲಿಯರ್ ಆಗಿರೋದಿಲ್ಲ ಮಬ್ಬ ಇಲ್ಲಿ ನಾವೇ ತೋರಿಸಿಲ್ಲ ಬ್ರೆ ಮಬ್ಬು. ಒಂದ್ ಪೇಪರ್ ಆಗ ಹಂಗ್ ಇದ ಕೊಟ್ಟಿರ್ತಾರ ಹಂಗ ಏಪರ್ ಸೈಜ್ನ ಆತರ ಬಂದಿ.
ಹೌದೌದು ಏನ್ ಎಕಡ್ ಕಣ್ಣ ಎಕಡ್ ಮುಗ ಎಕಡ್ ತಾಲಿ ಎಕಡ್ ಕಾಲ ಅಂತ ಏನ್ ಗೊತ್ತಾಗಂದಿಲ್ಲಲ್ಲಾ.
ಹು ಅಲ್ಲಿ ಆದ್ರ ಎಷ್ಟು ಒಂದು ಐದಾರು ಸ್ಕ್ಯಾನಿಂಗ ರೂಮ್ ಅದಾವ ದೊಡ್ದ್ ದೊಡ್ಡವ ಕೊಠಡಿಗಳನ್ನ ಅಲ್ಲಿಬ್ರು ಇಲ್ಲಿಬ್ರು ಹಾಕ್ಬ ಬಿಡ್ತಾರಾ ಜಲ್ದಿ ಆಗಿ ಬಿಡ್ತ. ಸ್ಕ್ಯಾನಿಂಗ್ ಮಾಡಾಕ.
ಎಷ್ಟು ನಿಮಿಷ ಮಾಡ್ತಾರಾ ಅಲ್ಲಿ ಸ್ಕ್ಯಾನಿಂಗ್.
ಅಲ್ಲಿ ಒಂದ ಹದ್ನ ಹತ್ತು ನಿಮಿಷದಾಗ ಮಾಡ್ತಾರ ಒಂದ ಹತ್ತು ನಿಮಿಷ. ಮಾಡಾಕ ಒಂದ ಹತ್ತ ಹತ್ತು ನಿಮಿಷ ಹದನೈದ ನಿಮಿಷ ತೊಂತಾರ. ರಿಪೋರ್ಟ್ ಅಂದ್ರ ಒಂದ ಐದ ಐದ ಹತ್ತು ನಿಮಿಷಕ್ ಬರ್ತದನ.
ಹು ನೀವುಒಬ್ಬರೆ ಹೋಗ್ತೀರಾ ಏನು ನಿಮ್ಮಮನೆಲ್ಲಿ ಯಾರಾದರೂ ಕರ್ಕೊಂಡು ಹೋಗ್ತೀರಾ ಅಲ್ಲಿ ಹಾಸ್ಪಿಟ್ಲಿಗೆ.
ಅಲ್ಲಿ ಒಬ್ರ ಹೋದರ ನಡಿತೇತಿ ಹೇಳ್ತಾರ.
ಇಲ್ಲಾ ನೀವು ನೀವು ಹೋಗಿದ್ರಲ್ಲ ತೋರ್ದ್ರಲ್ಲ ನೀವಬ್ಬರು ಹೋಗಿದ್ರ ಏ ನಿಮ್ಮ ಹಸ್ಬೆಂಡ್ ಅಥವಾ ಯಾರಾದ್ರೂ ನಿಮ್ಮ ಅತ್ತೆಯರ. ಕರ್ಕೊಂಡಹೋಗಿದ್ರಾ ಇಬ್ಬರು ಹೋಗಿದ್ರಾ.
ಅ
ಅಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಒಳಗಡೆ ಬಿಡಲ್ಲಲ್ವಾ ಬೇರೆ ಅವ್ರು ಸ್ಕಾನಿಂಗ್ ಮಾಡಸೋರನ್ನ ಬಿಟ್ಟು ಪ್ರೆಗ್ನೆಂಟ್ ವುಮೆನ್ಸ್. ಬಿಟ್ಟ ಮತ್ತ ಯಾರನು ಒಳಗ ಬಿಡಲ್ಲೇನ ಅಲ್ಲಿ ಆ ಕಡೆ ಬೆಂಗ್ಳೂರಲ್ಲಿ ಬಿಡ್ತಾರ.
ಹು ಇಲ್ಲಾ ಇಲ್ಲಾ ಬಿಡ ಬಿಡಲ್ಲ ಯಾರನು ಬಿಡಲ್ಲಾ ಅಲ್ಲಿನು.
ಬಿಡಲ್ಲಾ ಅಲ್ಲಿನು.
ಅಲ್ಲಿ ಪ್ರೆಗ್ನೆಂಟ್ ಇದ್ದರ ಅಷ್ಟೇ ಹೋಗ್ಬಹದು ಅಷ್ಟೇ ಅವ್ರ ಅವ್ರೊಬ್ಬರೇ ಹೋಗ್ಬೇಕು. ಒಂದ ನೀರಿನ ಬಾಟ್ಲಿ ತಗೋದು ಅವರೊಬ್ಬರೆ ಹೋಗಿ ಕೂಡದಲ್ಲಿ.
ಹು ಹು
ಯಾರನು ಬಿಡಲ್ಲ ಯಾರ ಜೊತೆಗು ಯಾರೇ ಹೋಗ್ಲಿ ಯಾರ ಹೋದ್ರನು ಬಿಡದಿಲ್ಲ.
ಹೌದು ಹೊರಗಡೆನೇ ಕುದರ್ಸ್ತಾರ ನೀವ ಹೊರಗಡೆ ಇರ್ರಿ ಅವ್ರು ಬರ. ಅವರು ನಷ್ಟ ಬಿಡ್ತಾರೆ ಸ್ಕ್ಯಾನಿಂಗ್ ಮಾಡೋರ್ನ. ಇಲ್ಲಿನ ಹಂಗೆ. ನಾವು ಸ್ಕ್ಯಾನಿಂಗ್ ಮಾಡವಿ ಅಂದ್ರೆ ನಾವು ಅಷ್ಟೇ ಹೋಗೋದು ಒಳಗಡೆಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ರೂಮಲ್ಲಿ.
ಹಾ
ಹು ಗುಳಿಗೆ ಅವು ಹೆಂಗೆ ಹೆಂಗೆ ತಗೊಂಡಿದ್ದೀರಾ ನೀವು ಟ್ಯಾಬ್ಲೆಟ್ಸ್ ಎಲ್ಲಾ.
ಅಯ್ ಪೋಲಿಕ ಆಸಿಡ್ ಬರ್ತಾವಲ್ಲ ಅವ ಫಸ್ಟ್ಗೆ ಪುಲಿಕ ಆಸಿಡ್.
ಹು
ಆಮೇಲೆ ಇವು ಐರನ್ ಗುಳಿ ಅಂತ ಬರ್ತಾವ ವಿಟ್. ವಿಟಮಿನ್ ಡಿ ತ್ರೀ ಅಂತ ಬರ್ತವ ಪೋಲಿಕ್ ಆಸಿಡ್ ಜಿಂಕ್ ಆ. ಬರ್ತಾವು ಜಿಂಕ್ ಟ್ಯಾಬ್ಲೆಟ್ ಏನಂತ ಬರ್ತಾವ.
ಹೌದ ದೌದ ಅಂದ್ರೆ ಐರನ್ ಟ್ಯಾಬ್ಲೆಟ್ಸ ಮತ್ತೆ ಆ ಇವೆ ಕ್ಯಾಲ್ಸ. ಸಿಮು ಅಂತವೆಲ್ಲಾ ಕೊಡ್ತಾರೆ ಐರನ್ನು ರಕ್ತ ಹೆಚ್ಚಗಾಗ್ಲಿ ಮತ್ತೆ ಕ್ಯಾಲ್ಸಿಯಂ ಅಂದ್ರೆ ಮೂಳೆಗಳೆಲ್ಲಾ. ಬಲಿಷ್ಠ ಆಗಲಿ ನಮ್ದಾಗಿರ್ಬಹದು ಮಕ್ಕಳಾಗಿ ಒಳಗಿನ ಬೇಬಿದ್ಗಿರ್ಬೋದು ಅ. ತ ಹೇಳಿ ಕೊಡ್ತಾರ ಹೌದೆಲ್ಲಾ.
ಹು ಇಲ್ಲಿ ಕೊಟ್ರ ಇಲ್ಲಿ ದೊಡ್ಡ ದೊಡ್ಡ ಕೊಟ್ರ ಗುಳಿ ಲೊಟ್ ಲೊಟ್ಟ ಇಲ್ಲಿ.
ಎಲ್ಲಿ
ಇಲ್ಲಿ ಮೇ ತಾಳೆ ಕೋಟೆ ತೊರ್ಸ್ಕೊಂಡು ಬಂದೆನ.
ಹೌದಾ ದೊಡ್ಡ್ ದೊಡ್ಡ ಇದಾವೇನು.
ಎಲ್ಲಿಕ್ಕಿನ ದೊಡ್ಡದ ಅಲ್ಲಿನು ಸ್ವಲ್ಪ ಸಣ್ಣ ಇದು ಅಲ್ಲಿ ಇಲ್ಲಿ ದೊಡ್ಡವದಾವ ಎಂಟೆ. ಕತಿಗಿ ಸಿಗತಾವ ನಂಗಿದ ಗಂಟ್ಲಕ್ಕ.
ತೊ ನಂದು ಒಂದು ದೊಡ್ಡವು ದೊಡ್ಡವು ಇದು ಇಷ್ಟು ಅಷ್ಟ ದೊಡ್ಡವು ಇದ್ದುವವು.
ಇನ್ನು ಮುಗದಾವೆನಕ್ಕ ಇದು ಗುಳುಗಿವು.
ಗುಳಗಿ ಅದೋ ಇನ್ನ ನಾನೇ ನುಂಗಲ್ಲ ನಾನು ಅದು ನುಂಗಿದ್ರ ನಾನು ಏನಂತಾರ ಮೋಷನ್ ಸರಿ ಆಗಲ್ಲ. ಹಂಗಾಗಿ ಒಂದೊಂದ್ಸಲ ಬ್ಯಸ್ ಬ್ಯಾಸರು ಮಾಡ್ಕೊಂಡ್ ಬಿಟ್ಟ ಬಿಡ್ತೇನ ನಾನು.
ವಾಂತಿ ಪಾಂತಿ ಆತದೇನು.
ಇಲ್ಲ ವಾಂತಿ ಅದ್ ಏನು ಆಗಲ್ ಹೌದು ಒಂದ್ ಯಾವನ್ ಟ್ಯಾಬ್ಲೆಟ್ಸಗ್ ಆತದ ವಾಂತಿ ಬಂದಂಗೆ ಆಗ್ತದ ಅದು ಯಾವ್ದದಂದ್ರೆ ಐರಾನ್ ಇರ್ಬೋದೇನೋ. ಐರನ್ ಅಲ್ಲ ಕ್ಯಾಲ್ಸಿಯಂ ಕ್ಯಾಲ್ಸಿಯಂಕ್ಕ ಅದು ಇಷ್ಟು ಒಂತರ ರ್ - ಜೊತೇನೆ ಇರ್ತದ ಅದು ಗುಳ್ಗಿ ರಕ್ತ ರಕ್ತದ್ ಇತದಲ್ಲ ಅದು ನನಗ ವಾಂತಿ ಬಂದಂಗ ಆಗಿಬಡ್ತದ.
ಹ್ಮ್
ನೀನ್ ನೀವು ಡೈಲಿ ನೋಂಗತೀರಾ ಟ್ಯಾಬ್ಲೆಟ್ಸ್.
ದಿನಕ್ಕೆ ಎರಡು ಮುಂಜಾನ ಒಂದು ಸಂಜೆಕ್ಕ ಒಂದ ಕೊಡ್ತಾರಲ್ಲಾ.
ಹ್ಮ್ ಅವ ಎರಡು ನುಂಗ್ತೀರಾ.
ಹ್ಮ್ ಮಧ್ಯಾಹ್ನದ ಇವಾಗ ಸಂಜೆಕ್ಕಿ ಅದಾವ.
ಹ್ಮ್ ಹ್ಮ್ ಡೇಲಿ ನುಂಗ್ತೀರಾ ನೀವು.
ಹ್ಮ್
ಹ್ಮ್ ಏನು ಒಂದಿನನೂ ಗ್ಯಾಪ್ ಮಾಡಲ್ವಾ ನಿಮ್ಗ ಏನು ಹ ಅವೆಲ್ಲಾ ಗುಳ್ಗಿ ನಿಮ್ಗ ಚೆನ್ನಾಗ್
ಎಲ್ಲಾ ಗುಳಗಿ ಪಳಿಗೆ ಎಲ್ಲಾ ಐ ಬಂದವೆ.
ಹ್ಮ್ ಹ್ಮ್ ನನಗ ಏನ ಗೊತ್ತಿಲ್ಲ ಅಲ್ಲಿ ಮೋಷನೆೇ ಆಗಂಗಿಲ್ಲ ನನಗ.
ಹೌದಾ
ಹ್ಮ್ ಎಲ್ಲಾ ತೋರ್ಕೊಂಡ್ ಬಂದಿವಿ ಆದ್ರೂನು ಅವ್ ಕ್ಯಾಲ್ಸಿಯಂ ಇರ್ತಾವಲ್ರರಿ ಹಂಗ ಆತವ ಸ್ವಲ್ಪ ಅಂತ ಹೇಳ್ತಾರ. ಹ್ಮ್
ಹಂಗೆ ಹೇಳ್ತಾರ ಒಬ್ರೊಬ್ಬ್ರ ಗುಳಗಿ ತಗೋಬಾರ ಅಂತ ಹೇಳ್ತಾರ ಏನ್ ಮಾಡ್ಬೇಕ್ ಒಂದ್ ಒಂದಿನ ನು ಮಾಡಬಾರ್ದು ಗುಳ್ಗಿ ತಗೊಬೇಕು ಅಂತ ಒಬ್ರ ಅಂತರ್
ಒಬ್ರ ಇದ್ರ ನಾವಂದ್ರು ಏನು ತೋರ್ಸೆ ಇಲ್ಲ ಏನು ಒಮ್ಮಾಲಿಗೆ ಯಾವಾಗ ಗೊತ್ತಾದಾಗ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ರು ಒಮ್ಮಾಲಿಗೆ ಅಡ ಅರಡೊ ಟೈಮಿಗೆ ದಿವ್ಸ ಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿದಿವಿ ಅಂತ ಹೇಳ್ತಾರ.
ಆಮೇಲೆ ಒಂಬತ್ರಾಗ ಮಾಡ್ಸಂತಾರ ಅಂತ ಮತ್ ಮಾಡ್ಸಡ್ದಲ್ಲ ಅಂತ್
ಹೌದೌದು ಹ್ಮ್.
ಹ್ಮ್ ಅಲ್ಲಿ ಬೆಂಗ್ಳೂರಲ್ಲಿ ಐ್ತಲ್ಲ ಅಲ್ಲಿ ತಿಂಗಳ ತಿಂಗಳ ತಿಂಗಳ ಹೋಗ್ಬೇಕಲ್ಲಿ.
ಅಲ್ಲಿ ತಿಂಗಳ ರಕ್ತ ಪರೀಕ್ಷೆ ಸ್ಕ್ಯಾನಿಂಗು ಎಲ್ಲಾ ಟ್ಯಾಬ್ಲೆಟ್ಸ್ ಎಲ್ಲಾ ನೋಡ್ತಾರಲ್ಲ ಅಲ್ಲಿ.
ಹು ಅಲ್ಲಿ ರಕ್ತ ಚೆಕಪ್ ಎಟ್ಟ ಸರಿ ಮೂರ್ ನಾಕ್ ಎರಡ್ ಎರಡ್ ಸರಿ ಟೂಗ್ ತಗೊಂಡಾರ. ಅದ ರಿಪೋರ್ಟ್ ಐದ್ ದಿನಕ್ ಬರ್ತಾವಂತ ಅದು ಡಬಲ್ ಮಾರ್ಕ ಇಂದು.
ಹ್ಮ್
ಹ್ಮ್ ಚೆಕ್ ಮಾಡ್ತಾರೆ ಹೆಚ್ ಐ ವಿ ಟೆಸ್ಟ್ ಟೆಸ್ಟು ಇ ಟೆಸ್ಟು ಶುಗರ್ ಐತೆನ್ ಬಿ ಪಿ ಐತೆ ಅದ್ರ ತೊಂತರ ಮತ್ ಏನನ್ ಐತೆ ಏನಾರ ಜಡ್ಡು ಪಡ್ ಐತೆ ಅದೆಲ್ಲಾ ನೋಡ್ತಾರ.
ಹ್ಮ್ ಹ್ಮ್ ಎಲ್ಲಾ ಚೆಕ್ ಮಾಡ್ಸಿದೀರ ನೀವು.
ಹ್ಮ
ಅ ಡಬಲ್ ಮಾರ್ಕರ್ ಟೆಸ್ಟ್ ಅಂತಂದ್ರೆ ಅದು ಏನಾರು ಮಕ್ಳ ಅಂಗವಿಕಲ ಆಗಿರ್ತಾರ ಆತರ. ಏನ ಬುದ್ಧಿಮಾಂದ್ಯತೆ ತರೇನೋ ಅಂತ ಹೇಳಿ ಅದನ್ನ ಚೆಕ್ ಮಾಡತಾರ ಅದನ್ನ ಯಾಕೆ ಚೆಕ್ ಮಾಡಿದ ನಿಮ್ಗೆ ಅದನ್ನ ಮಾಡಲ್ಲಲ.
ಮಾಡ್ತಾ ಡಬಲ್ ಮಾರ್ಕರ್ ಬಂದ್ರ ಎಲ್ರಿಗ ಮಾಡ್ತಾರ.
ಇಲ್ಲ ಡಬ್ ಆ ತರ ಏನಾದ್ರು ಸಮಸ್ಯೆ ಇತ್ತ ಅಂದ್ರ ಅಷ್ಟೇ ಮಾಡ್ತಾರ ಅದ ಟೆಸ್ಟ್.
ಹೆಂಗನ ಅದು ಡಬಲ್ ಮಾರ್ಕರ್ ಬಂತಂದ ಮಾಡ್ತಾರಂತದ.
ಹೌದಾ.
ಇಂದ ಡಬಲ್ ಮಾರ್ಕ್ ಬಂದಿಲ್ಲ ತ್ರಿಬಲ್ ಅಂದ ಇರ್ತಲ್ಲ ಅದ ಬಂತನ.
ಏನ್ ತ್ರಿಬಲ್ ಮಾರ್ಕ ಡಬಲ್ ಮಾರ್ಕರ್ ಅಂತ ಆತರ ಏನ ಇಲ್ಲ ಆತರ ಏನಿಲ್ಲಪ್ಪಾ. ಅದ ಏನಾದ್ರು ಸ್ಕ್ಯಾನಿಂಗ್ ಅಲ್ಲಿ ಮೂಗಿಂದು ಮಗುವಿನ ಮೂಗು ತೆಳ್ಳಗಿತ್ತ ತ್ತಂದ್ರೆ ಮತ್ತೆ ತಲೆ ಹಿಂದಿಲ್ದು ಏನಾದ್ರೂ ತೆಳ್ಳಿಗಿತ್ತಂತಂದ್ರೆ ಅವಾಗ ಅಷ್ಟೇ ಅದನ ಮಾಡ್ತಾರಂತ ಆ ಸ್ಕ್ಯಾನಿಂಗ್. ನಮ್ಗೆಲ್ಲಾ ನಾರ್ಮಲ್ ಅ
ಡಬಲ್ ಮಾರ್ ಸ್ಕ್ಯಾನಿಂಗ್ ಆದ್ಮೇಲೆ ರಿಪೋರ್ಟ್ ಬರ್ತದ. ಇದು ಸ್ಕ್ಯಾನಿಂಗ ಆದ್ಮೇಲೆ ಎಲ್ಲಾ ಇದು ಸ್ಕ್ಯಾನಿಂಗ್ ಆದ್ಮೇಲೆ ಏನ ಮಾಡ್ತಾರ. ಇಲ್ಲತ ಡಬಲ್ ಸ್ಕ್ಯಾನಿಂಗ್ ಆದ್ಮೇಲೆ ಡಬಲ್ ಮಾರ್ಕರ್ ಅಂತ ಬರ್ತ ತೊರ್ಸತದ.
ಅದ ಅಕ ಸ್ಕ್ಯಾನಿಂಗ್ ಆದ್ಮೇಲೇನೇ ಅದ ರಿಪೋರ್ಟ್ ಬರ್ತದಲ್ಲ ರಿಪೋರ್ಟ್ನಾಗ ಏನಾರ್ ಸಮಸ್ಯೆ ಇತ್ತ ಅಂದ್ರ ಅಷ್ಟೇ ಮುಂದಕ್ ಬೇರೆ ಬೇರೆ ತರ ಸ್ಕ್ಯಾನಿಂಗ್ ಮಾಡ್ಬೇಕಂತೇಳಿ ಹೇಳ್ತಾರ.
ಅದು ಹೆಂಗ ಫಸ್ಟ್ಗೆ ಹಿಂಗ ಇದು ಪ್ರೆಗ್ನೆಂಟ್ ಆದ್ಮೇಲೆ ಒಂದ ತಿಂಗಳ ಆಯ್ತ ಅವಾಗ ಮಾಡ್ತಾರದ ಆಮೇಲೆ ಮಾಡುದಿಲ್ಲ ಅದನ. ಅವಾಗ ಡಬಲ್ಲ ತ್ರಿಬಲ್ಲ ಇನ್ನ ಏನನ ಬರ್ತವು.
ಹ್ಮ.
ಹ ಒಬ್ರೊಬ್ರಗ ಒ ತರ ಟೆಸ್ಟ್ ಮಾಡ್ತಾರ ತ್ರಿಬಲ್ ಬಂದ್ರ ಇದು ಯ ವಾ ಇದು ಎಂ ಆರ್ ಐ ಸ್ಕ್ಯಾನಿಂಗ್ ಮಾ ಸಿಟಿ
ನಮ್ಗೇನ ನಾರ್ಮಲ್ ಬಂದಿದೆ ಅನ್ಸ್ತಾ ಹಂಗಾಗಿ ಏನು ಹೇಳಿಲ್ಲ ಅವ್ರು ನಮ್ಗ
ಅಲ್ಲಾ ಡಬಲ್ ಮಾರ್ಕ್ ಬಂದರು ನಾರ್ಮಲ್ಲೇ
ಹ್ಮ.
ಅದು ಮತ್ತ ಆಮೇಲೆ ರಕ್ತ ಚೆಕ್ಪ್ ಮಾಡ ರಕ್ತ ಚೆಕಪ್ ಮಾಡ್ತಾರ ಅವ್ಕ
ಆ ಬೆಂಗ್ಳೂರಲ್ಲಿ ನಾನಾ ತರ ಹೇಳ್ತಾರೆ ಬಿಡು ಹೌದಿಲ್ಲ.
ಹೌದ ಬೆಂಗ್ಳೂರಾಗ ಹಂಗೆ ಅವ ಇಲ್ಲೇ ಇಲ್ಲಿ ನಮ ಈ ಕಡೆ ಹಂಗಿಲ್ಲ ಈ ಕಡೆ ಸುಮ್ ಅಟ್ಟೆ ಸ್ಕಾನಿಂಗ ಮಾಡಸ್ರ ಕಸರ್ ಅಷ್ಟೇ ಗೂಳಿ ಕೊಟ್ಟ
ಸ್ಕ್ಯಾನಿಂಗ ಮಾಡ್ಸಿದ ಕಳತ ಅಲ್ಲಿ ಆ ಮಾರ್ಕೊರ ಈ ಮಾರ್ಕೊರ ಅಂತೇಳ ನು
ಅದ ಬರ್ಬೇಕಂತ ಅವೆಲ್ಲಾ ಬಂದ ಚಲೋ ಅಂತ ಹೇಳ್ತಾರ ಅಲ್ಲಿ ಪ್ರತಿಯೊಂದು ಚೆಕ್ ಮಾಡ್ತಾರ ಅಲ್ಲಿ
ಹ ಪ್ರತಿಯೊಂದ ಚೆಕ್ ಮಾಡ್ತ ಇಲ್ಲಿನ ಎಲ್ಲಾ ಮಕ್ಳೆಲ್ಲಾ ಏನು. ಅ ಚೆನ್ನಾಗಿದ ಅವ್ರ ದವಾಖಾನೆ ತೋರ್ಸಿಲ್ಲ ನಾ ಸ್ಕ್ಯಾನಿಂಗ್ ಮಾಡ್ಸಿಲ್ಲ ಅಂತಂದ ಅಂತ ಮಕ್ಳು ಎಷ್ಟ ಚಂದಾಗಿ ಆ ತಾವ ಎಷ್ಟ ಚಂದಾಗಿದ್ದಾವೆ ಹೌದಿಲ್ಲ.
ಹೌದೌದ.
ಹ್ಮ
ಆಯ್ತ ಕೆಲ್ಸ ಆಯ್ತ ಇಡ್ಲ ಕ್ ನನ ಕೆಲ್ಸ ಐತಿ ಈಗ.